ಹಲೋ ಹಲೋ ಹಾ ಹಲೋ ಹೇಳ್ರಿ ಯಾರು ಹಲೋ.
ಈ ಕಡೆೆಯಿಂದ ನಿಮ ಜೂನಿಯರ್ ಆ ಕಡೆಯಿಂದ.
ನಮ ಜೂನಿಯರ್ ಯಾರ ನಮ ಜೂನಿಯರ್ ಯಾರಲ್ಲ.
ಜೂನಿಯರ್ ಜೂನಿಯರ್ ನಿಮ್ ಕಾಲೇಜ್ ಜೂನಿಯರ್.
ನಮ ಕಾಲೇಜ್ ಜುನಿಯರ್. ಯಾರು ಹೇಳ್ ಯಾರ
ಊಟ ಟೀ ಕುಡಿದ್ರ ಟೀ ಕುಡಿದ್ರ. ಹೌ. ಮಾಡ್ಬೇಕು. ಹಂಗ ಅವ ಹುಡುಗ್ರು ಗಲಾಟೆ ಮಾಡ್ತಾವ.
ಎಲ್ಲಿಗ ಹೋಗಿದ್ದೀರಾ.
ಬಾಹುಬಲಿ ಬೆಟ್ಟ. ಅಲ್ಲೇ ಐತಿ ಧರ್ಮಸ್ಥಳ ಮುಂದೆ.
ಹ ಹೌದಾ
ಹ್ಮ್ ಬೆನ್ನ ಕ ನ ಇಲ್ಲ ಇನ್ನ ಕುಡಿಬೇಕು. ಹಾ ನ ಮ ಏನ್ ಮಾಡ್ತಾ ಇದೀರಾ. ಹ ನಾವು ಕಾಗೆ ಹಕಿದ್ದೀವಿ ಅದೇನಕ್ಕ ಕೆಳಗಡೆ
ತಿನ್ನೋದ ಬಿಟ್ರ ಮತ್ತೆ
ನೀನ್ ಅಮ್ಮಾ ಇರ್ತಾರ ನಮ್ಮನ್ಗಿ ಹ್ಮ್ ಮತ್ತ. ದಲೇತ ಹೇಳ್ಬೇಕು. ಆದ್ರ ವಾತಾವರಣ ಬಾಳ ಚೆನ್ನಗೇತಿ. ವಾತಾವರಣ ಆದ ತಂಪ ಗಿಡ ಮರ ಚಂದ ಅದ ಎಲ್ಲ. ನಾನ್ ಸಿಗರ್ಲ್ಲ ನಮ್ದ ಎಂಕ ಎಂತಗೀರಿ ಅಲ್ಲಾ ಕಷ್ಟ ಜೀವನ ನೀನೇ ನಿದ್ದೆ ಆಗಿಲ್ಲ ಏನಿಲ್ಲ. ಒಂಬತು ಗಂಟೆಗೆ ಬಂದಿವಿ ಒಂಬತ್ತುವರಿ ಬೆಳಗೆ ಒಂಬತ್ ವರಿ ಬಂದಿವಿ ಏಳುವರೀಗ್ ಬರೋರ್ ಏಳುವರಿ ೇವಿಟ್ಟವಿ ಅಲ್ಲಿ ಅಷ್ಟ ಐದು
ಸುಮ್ನೆ ಹೋಗಿರ
ಅದಕ್ ಬಂದಿವಿ ಏಳುವರಿಗ್. ಯಾರು ಟೈಮ್ ಯಾಕ್ ವೇಸ್ಟ್
ಏನ್ ನೋಡ ಎಲ್ಲಾ ನೋಡಿದ್ರ
ಹ್ಮ್ ನೋಡತೀವಿ ಅಲ್ಲ.
ನೋಡಿ ಇವತ್ ನೈಟ್ ಬಿಡ್ತೀರಿ.
ಹನೆರೆಡ್ತಾಸ್ ನಡಿ
ಇವತ್ ನೈಟ್ ಬಿಟ್ ಬಿಿಡ್ರಿ.
ನೈಟ್ ನೋಡ್ಬೇಕ್ ಇನ್ನ ನೈಟ್ ಆಗುತ್ಬಿಡ್ ಟ್ರೈ ಮಾಡ್ಬೇಕ್ ಇನ್ನ ಧರ್ಮಸ್ಥಳ ದಂಜುನಾಥ ಏನ್ ಬೇಡ್ಕನ್ ಬರ್ಬೆಕ್ ಏನ್ ಹೇಳು ಬೇಡ್ಕೊಂಡು ಬರ್ತೀನಿ
ನನ್ನ ಬೇಡಿಕೆ ಎಂತ ಇಲ್ಲ. ನಿಮಗ್ ಬೇಡಿಕೆ ನೀವು ಬೇಡಿಕಡುವಲಿ.
ನಮ್ಮ ಬೇಡಿಕೆ ನಾವ್ ಬೇಡಿಕ್ ೊಂಡ ನಿಮ್ಮ ಬೇಡಿಕೆ ಇದರೆ ಹೇಳಿ ನಮ್ದೇಮ್ ಬೇಡಿಕ ಇರ್ತ ಜಗ್ಗಿರ್ತವ್ ಜಗ್ಗಿ ಜಾಗಿರ್ತಾವ ನಮೂವು ಹೇಳ್ಬರ್ದು ಅಂಗೆಲ್ಲಾ.
ಜಗ್ಗಿ ಇರ್ತವ.
ಜಗ್ಗಿ ಇರ್ತವ ಹೇಳ್ಬರ್ದು. ಬೇಡಿಕೆ ಇದ್ದಷ್ಟ. ಎಲ್ಲ ಎಲ್ಲಾ ಆಕಲ್ಲ ಹಿಂಗೆ ಹೆಂಗ ಬರಕು ಹೇಳಕು ಹೋಗ
ಚಾನ್ ಆಡ್ತೀರ
ನಾರ್ಮಲ್
ಅ ಹ್ಮ ಟ್ ನೋಡ್ತೀರಾ
ಹಾ ನೋಡ್ತೇನ ಹೇಳ ಮಾತಾಡ ಮದ್ಲ ಏ ಮಾಡಕರಿ. ಬಿಸಲು ಐತೆನೆ ನೋಡಐತೆ
ಇಲ್ಲಿ ಮಳೆ ಬಿಸಿಲು ಎರಡು ಐತೆ
ಮಳೆಐತಿ
ಇಲ್ಲ ದಸಲ ಐತೆ ಶಕಿ ಜಾಸ್ತಿ ಐತೆ
ಚಕ್ಕೆೆ ಉಂಟು ಬಾಳ ಯಾರ ನೀನು ಚೆಲುವೆ ಹ್ಮ್ ಹ್ಮ್ ಏನ ಹ. ಇವಂದಾಗ ಪಡ್ತಾಲ್ಲಾವ್ರೆರ
ನೀನು
ಹಾ ತಕ್ಷಣ ಆಕ್ತಾಡಿ ಈಗ ಹುಗತ. ಶಂತ
ಹ ವಲೆ ವಲೆ ವಲೆ ವಲ್ಲ
ಹ್ಮ ಮ ಆಕ ಸ
ಏ ಫಸ್ಟ್ ಮಾತಾಡಪ್ಪ
ಹಾ. ಮಾತಾಡ್ತೇನೆ ಮಾತಾಡ್ತೇನೆ ಹೋಗಿಲ್ಲ. ವು. ಅಲ್ಲಾ ಆ ಆಕ್ಕ ವರ್ಕ್ದೆ ಅವ ಹೊತ್ತೆ ಅವತು. ಅಲ್ಲ ಆರಾಮದೆವಿ ಸಾರ ಆರಾಮದರಲ್ಲ.
ಹ ಸರ್ ಆರಾಮ್ ಅದಾರ ನಿಮ್ ಮೇಡಮ್ ಅಂತ್ರ ಚೆನ್ನಾಗಿದಾರ ನಿಮ್ ಮೇಡ್ಗೆ ಗವ್ಯರ್ ಮೇಡಮ ನಿಮ್ ಮೇಡಮ್ ಅಲ್ಲ.
ಮೇಡ
ಹ್ಮ ಗರಿಬೇಕಂತ.
ಅ ಹ್ಮ ಬೇ ಪುನಿಯ ಕಂಡ
ಹ್ಮ್ ನಮ್ಮಜ್ಜಿ ಅನ್್ಮ ಟ್ರಿಪ್ಪಿಗೆ ಹೋಗ್ತವಿ ನಾವು ಹೋಗ್ತವಿ ನಮ್ ಕಾಲೇಜಿಂದಾನ ಟ್ರಿಪ್ಪಿಗೆ ಹೋಗ್ತವಿ ಐದ್ ಐದ್ ದಿನ ಹೋಗ್ತವಿ
ಯಾವಾಗ
ನಾವವು್ ಲೇಡಿಸಸ್ ಬಾಯ್ಸ್ ಹೋಗ್ತೀವಿ ಚೆನ್ನಾಗೈತೆ ನಮ್ ಬ್ಯಾಚ್.
ಯಾವಾಗ
ನೆಕ್ಸ್ಟ್ ಮಂತ್ ಹದಿನೇಳನ ತಾರೀಕು. ಹೋಗ್ತಿರಿ ಹೋಗಿ ಹೋಗ್ ಮೇ ನೋಡ್ತೀರಾ.
ಹ ಎಲ್ಲ ಸುಳ್ಳ.
ಹ್ಮ್ಮ್. ನ ಮ ನಿ ಜಾಗಲ ಸರಿ. ಸಲ್ ಅ. ಹೋಗ್ಲ ಅಂದ್ರೆ ನೀನ್ಂಗಗೆ ಐದವರು ಕೊಡ ಅಂತೆ.
ನಾನ್ ಹ ಕೊಡ
ಹ ನಾ ಹೋಗಿದ್ದಿಲ್ಲ ಅಂದ್ರ ನೀನ್ಂಗಕ ಕೊಡಂತೆ
ಹಾ
ನನ್ ಮೇನ್ ಫಾಲಷ್ ನೇನ್ ಫಾಲಷ್ ತಗಮ್ಮ
ಅಯ ಹೋಗ ನೆಲ್ಪ ಅಲ ಸಿಗ್ತಾವನ ಇಲ್ಲಿ
ಅಲ್ಲಿ ಏನ್ ಸಿಗುತ್ತಾ.
ಹ
ಅಲ್ಲ ಏನು ಸಿಗುತ್ತೆ
ಏನ್ ಏನ್ ಎಲ್ಲಾ ಸಿಗ್ತಾವ ಇಲ್ಲಿ
ಎಲ್ಲಾ ತಂಪ.
ಹಾ
ಎಲ್ಲ ತಂಬ.
ಅರ
ನೋ ಟೈಮ್ ಹತನೆ
ಒಪ ಮಾಡಸ.
ಹ ಹ ಬೂಡ ಹಂಗಿದ್ರ.
ಇ ಆನ್ಲೈನ್ ಬಿಸ್ನೆಸ್ ಮಾಡಕ ಹ
ಬೇಕ್ರ ಬೇಕ ರೇ ಆನ್ಲನ್ ಬಿಸ್ನೆಸ್ ನೀಏನ್ ದೊಡ್ಡ ಬಿಸ್ನೆಸ್ ನನ್ ನೋಡ ಆನ್ಲನ್ ಬಿಸ್ನೆಸ್ ಮಾಡಕ್
ಹಾ ಟ ಇ ನಲ್ಲಾ ಹಂಗಾ ಸನ್ನ
ಏನ್ ಓದಾಕತಿ ಇವಾಗ
ಅದ ಹ. ಾ ಏನ್ ಮಾಡತ್ತ ನ ಜನ
ಯಾವ ತರ ಅದ ಜೆ ನ್ ಎಂ ಅಂದ್ರೆ ಏನು.
ಯಾವ್ ತರ ಅಂದ್ರಹ್ಮ್ ಬರಿ ಅದು ಹದದು. ಹ್ಮ್ಮ್.
ಅರೇ ಹಾಸ್ಪಿಟ್ಲ್ ಅಲ್ಲಿ ವರ್ ತಿಂತಾರ
ಪ್ರಗೃತಿ. ಬಾಹುಬಲಿ ಹಾ ಹ ಎ ಯ
ಈ ರಸ್ತ.
ಥಾಂಕ್ ಯು ಥ್ಯಾಂಕ್ ಯು ಚ ಸಿಗಚ ಮಾಡ್ತ. ನಮ್ ಜೂನಿಯರ್ ಟ್ಯಾಂಕ್ ಯು ಟ್ಯಾಂಕ್ ಯ ಆಗುತ್ತೆ ನ್ ಜೂನಿಯರ್ಗೆ.
ದಿವ್ಸ ಎ ನಿಮ ಜೋನರು ಇವಾಗ ನಿಮ
ಹತ್ತಾ
ಹ್ಮ.
ಮಾಡಾತಿ ಏನೆಲ್ಲಾ
ಏನಂತ ಇಲ್ಲ ಕುಂತಿದ್ದೀರಿ ನೀವು.
ಹ್ಮ್
ಉತ್ಕೊಂಡಿದ್ದೀವಿ.
ಕೆದ್ರಿಸಿಲ್ಲ
ಇನ ಇಲ್ಲಾ ನೀನ್ಗ ಯಾಕ ಅಷ್ಟ ನಮ್ಗೆ ಇರ್ಲಾರ ಚಿಂತಿ.
ಹ್ಮ್ ಹಾ ಯಾರ್ ಮಣ ಇದ್ದಕೆ ನೋಡ್.
ಹೇಳ ಮತ್ತ ಹೀನ ಒನ್ ನಿಮ್ಸ ಐತ ಹೇಳ. ಏ ನಂದ. ುಲ್ಲ ಪೋಟ ಐತಏ ನ ಮಾ್ರೆ ಪಟೋ ಪಟೋ ತಗದೆಲ್ಲ ಪುಲ್ ಎಲ್ಲಿದ್ದು ಧರ್ಮಸ್ಥ ಆ ಗುರುತ ಈಗ ಯಾಡ್ ಮಾಡಬಿಟ್ಟಿನ್ಲೆ. ಹಾ ಹೇಳ ಎಾಗಿನರಟೆ. ್ರ ಅರ್ಧ ಅರ್ಧ ಗಂಟೆ ಆಯತ್ ಮಾತಡ
ಇನ್ನು
ಮಾಸಕೆಂಡ ಇಥ ಬಸಡ. ಹಲೋ ಒಲ್ ಇದೆ. ಹಾ ಹೇಳ.
ಮತ್ತ.
ನಮ್ಮಡೆ ಬಳಾಡಲ್ ಕಾರಿಗೆ ಎತ್ತಿ ಮಿ ಕಡ ನೋಡ್ರ ನೋಡ. ಹ ಹ್ ಹ ಎಲ್ಲಿ ಕಾರ್ ಗಿತಿ ಮಾಡೆ. ಕಾರಿಗೆ ಎತ್ತಿನ ಬಡಿ ಕಿಡಿ ಮಾಡ್ರ ಅಂದೆ.
ನಿಮ್ಮ ತರ ಇರ್ತಾರೆ ಅಂತಾರ.
ಹ ಕಾಲ ಕಟ್ ಮಾಡ ಸಾಕ.
ನಮ್ಮ್ ಉಯ್ದಾ